ಹ
ಹ್ಮ್
ಅದೇ ಇಲ್ಲ ಎಲ್ರ ಹತ್ರ ಹೇಳ್ಕೊಂಬಂದಿ ಇನು ಶಾಾಲ ಅಂದು ಬಿಟ್ಟಾಳ ಶಾಲನ ಮುಕ್ಕಾಲು ಗಂಟೆನ ಹೇಳ್ಕಿರ್ತದೆ
ಹೌದು ಮಾತಾಡಿದ್ ಒಂದ್ ಅರ್ಧ ಗಂಟೆ ಹೆಂಗಾಯ್ತು ಮ್ಯಾಮ್ ತುಂಬಾ ಬೇಜಾರಾಯಯ್ತು ಹೇ ಅಂತ ಅದಕ್ಕೆ ಹೇಳಿದ್ರು ಮ್ಯಾಮ್ ಎಲ್ಲಾನು ನಿನ್ನೆ ಕಾಲ್ ಮಾಡಿದ್ರು ಏನು ಬೇಜಾರ ರ್ಮಾಡ್ಕಬೇಡಿ ಅಂತ ಹೇಳಿ ಅಂತಂದೆ
ಬೇಜಾರು ಅಂತ ಕಿಂತ ಒಂಥರ ಬ ಬೇಕಾಗಿ ಇದು ಒಂಥರ ನಮ್ಮನೆ ನಾವವು ಕೇವಲ ಮಾಡ್ಕೊಂಡಂಗ ಆಯ್ತು ಅಷ್ಟೆ
ಹೌದು
ಮ್ಯಾನೇಜ್ಮೆಂಟ್ ಹತ್ರ ನಾವು ಎಷ್ಟು ಬಿಗ್ಗಿ ಆಗಿರ್ತೀವಿ ಅಷ್ಟು ರೆಸ್ಪೆಕ್ಟ್ ಆಗಿರ್ತದೆ
ಎಲ್ಲ ಮ್ಯಾಮ ಇದು
ಹ್ಮ
ಅಲ್ವಾ
ಈಗ ನಾನು ನೀನು ಫೋನಲ್ಲಿ ಮಾತಾಡ್ತಿವಿ ಆ ವಿಷಯ ನಮ ಇಬ್ರನ್ನ ಬಿಟ್ರು ಪೂರ್ನೇವ್ರ ಹತ್ರ ಇರಲ್ಲ ನಾನು ನೀನು ಹೋಗಿ ಹೇಡ್ಕೊಂಡ ತಾನೆ ಅದು ಇನ್ನೊಬ್ರ ಸ್ಪ್ರೆಡ್ ಆಗೋದು
ಹೌದು
ಮತ್ತೆ ನಾನ್ ಕ್ಲಾಸ್ ಒಳಗೆ ಅಷ್ಟೆ ಈಗ ನಾನು ಕಕ್ಲಾಸ್ ಅಲ್ಲಿ ಪಾಠ ಮಾಡ್ತಿದ್ದವಳನ್ನ ಆಚೆ ಕರ್ದಬಿಟ್ಟು ನೀನ್ ಕೇಳ್ಬಿಟ್ಟು ನಿನ್ ಪಾಡಿಗೆ ನೀನ್ ಹೋಗಿದ್ದಿದ್ದ ರೆ ಯಾವ ಪ್ರಾಬ್ಲಮು ಇರ್ತಿತಿಲ್ಲ ಏನು ಆಯ್ತು ನಾನ್ ಅವವಾಗಿಂದ ಅದಾದ್ಮೇಲೆ ಒಬ್ಬ್ರ ಹತ್ರನುೂ ನಾನನ್ ಬಾಯ್ಬ ಬಿಟ್ಟಿಲ್ಲ ನನ್ ಪಾಡಿಗೆ ನಾನು ಇದೀನಿ ಮತ್ತೆ ಮತ್ತ ಇ ಅದನ್ನೇ ಹೇಳೋದು ಇಳು ಏನ ಅನ್ಕಳ್ಬಿಟ್ಳಲು ಅಂದ್ರೆ ಯಾರಿಗೂ ಏನು ಅನ್ಸಲ್ಲ ಗೊತ್ತಾಗಲ್ಲ ಅನ್ಬಿಟ್ಟು ಎಲ್ಲರ ಹತ್ರನು ಕೇಳೋಳೆ ಸ್ಯಾಲ್ರಿ ಇಷ್ಟ ಎಷ್ಟು ಸ್ಯಲ್ರಿ ಎಷ್ಟು ಅಂತ
ಇವಾಗ ಎಲ್ಲ ಗೊತ್ತಾಗತ್ತೆ
ಅವ ಮೇಗನ್ ಕರೆದು ಕೇಳಿದ್ರಂತೆ ಮ್ಯಾಮು
ಹ್ಮ್
ನಾನು ನಿಮ್ಗೆ ಫೈನ್ ಹಾಕ್ತೀನಿ
ಹ್ಮ್
ಯಾಕ ಮೇಡಮ್ ಮೇಗ ಮ್ಯಾಮ್ ನೀವು ಸ್ಯಾಲ್ರಿನ ಎಲ್ಲಾರರ ಡಿಸ್ಕಸ್ ಮಾಡಿದೀರಿ ಅಂತ
ಹ್ಮ್
ಅವಳು ನ ಮ್ಯಾಮ್ ನಾನು ಮಾಡಿಲ್ಲ ನಾನು ಯಾರತ್ರ ಹತ್ರ ಹೇಳಿದ ನನಗೆ ಸ್ಯಾಲ್ರಿ ಕೊಟ್ಟಿಲ್ಲ ಅಂತ ನಾನು ಹೇಳಿದ್ದನಿ ಹೇಕೊಂಡಿದ್ದನಿ ಇದು ಇನ್ಕ್ರಿಮೆಂಟ್ ಮಾಡಿಲ್ಲ ಅಂತ ನಾನು ಅಂದ್ಕೊಂಡೆ
ಹ್ಮ್
ಅ ನೀವ್ ಯಿಸ ಇಲ್ಲ ನಾನಲ್ಲ ಕೇಳಿ ಸುಮಾ ಮ್ಯಾಮ್ ಇಲ್ಲೇ ಅವ್ರಲ್ಲ ಅವರೇ ಬಂದ್ ನನ್ ಕೇಳಿದ್ದು ಎಲ್ರಿ ಇಷ್ಟು ಅಂತ ಅವಳು ಅಯ್ಯೋ ಮ್ಯಾಮ್ ನಾನಲ್ಲ ಮ್ಯಾಮ್ ನಾನು ವಿ ಪಿ ಹೇಳದಕ್ಕೆ ನಾನು ಕೇಳಿದೆ ನ ಒಬ್ಬೊಬ್್ರನು ಕೇಳ ಹ್ಮ್ ಹ್ಮ ಒಬ್ಬೊಬ್ಬ್ರನುೂ ಕೇಳವ್ರೆ
ಅಏಯ್ಯಯ್ಯೋ ಯಾಕ್ ಬೇಕು ರೋಹಿಿನಿಮಾಮ್
ಯಾಕ್ಬೇಕು ಅಂದ್ರೆ ನೋಡು ಅದನ್ನೇ ಇ್ದು ಕೋತಿ ತಿನ್ನದೆಲ್ಲ ತಿನ್ಬಿಟ್ಟವು ಮೇಕೆ ಮಕ್ಕಕ್ಕೆ ಮೆತ್ತಬಿಟ್ಟವು ಮೇಕೆ ತಿಂತು ಅಂತ ಹೇಳ್ಬಿಡ್ತ ಅಂತಲ್ಲ ಆ ಕತೆೆ ಮಾಡಿದ್ಲು
ಕತೆೆ ಚೆನ್ನಾಗಿಲ್ಲ ಸುಮ್ನೆ ಈಗ ನನಗ್ ಬೇಕ ಅ ನಾವು ಕೇಳ್ಕೋಬೇಕು ಅಷ್ಟೆ ಹ್ಮ್
ಬೇಕಿದ್ರೆ ಕೇಳು ಇನ್ನುೂ ಎರಡರಷ್ಟು ಕೇಳು ಇನ್ನುೂ ನಾಲ್ಕರಷ್ಟು ಕೇಳು ಬೇಕಾದನ್ಕೂಡ್ಲ ಕೇಳು ಅವ್ರಿಗೂ ನಿನ್ಗೂ ಇರೋ ಸಂಬಂಧದ ಮೇಲೆ ಅವ್ರು ಕೊಡ್ತಾರೆ
ಹೌದು ಈಗ ನಮ್ ವರ್ಕ್ ನೋಡ್ತಾರೆ ಅದ್ರ ಮೇಲೆ ಅವ್ರು ಇನ್ಕ್ರಿಮೆಂಟ್ ಮಾಡೇ ಮಾಡ್ತಾರೆ
ಹೌದು ಅದು ಅವ್ರಿಗೂ ನಿಮಗೂ ಸಂಬಂಧಪಟ್ಟ ಕೊಟ್ಟು ನಾವು ಯಾಕೆ ಕೊಟ್ಟದ
ಇನ್ನೊಬ್ಬರು ಕೇಳ್ಕಣಂತು ಯಾವದ ಕಾರಣ ಕೂ ಮ್ಯಾಮ್ ಇನ್ಕ್ರಿಮೆಂಟ್ ಮಾಡಲ್ಲ ಮ್ಯಾಮ್ ಅವ್ರು ಅಯ್ಯಯ್ಯೋ ಅವ್ರ ನೂರ್ ಚಲ ಯೋತ್ನ ಮಾಡ್ತಾರ
ಹ್ಮ್
ಅಲ್ವಾ
ಹಂಗಿರಬೇಕಾದ್ರೆ ಇ ಹ್ಮ್ ಈಗ ಇವ್ಳೇನು ಕೆಲಸ ಮಾಡ್ದೇನನೆ ಸುಮ್ನೆ ನಿಂತಿಲ್ಲ ಇವಳು ನರ ನರ ಅಂತ
ಅಯ್ಯೋ ಬ ಕಾದಷ್ಟು ಮಾಡ್ತಾರೆ ಊಟ ತಿಂಡಿನು ಮಾಡದೆ ವರ್ಕ್ ಮಾಡ್ತಾರೆ ವರ್ಕ್ಲ್ಲಿ ಏನು ಮಾತಾಡಂಗಿಲ್ಲ
ಅದೇ ಮಾಡಿದ್ಲೆ ಮಾಡ್ಬಿಟ್ಟು ಮಾಡ್ಬಿಟ್ಟು ಅಲ್ಲಿ ಮ್ಯಾನೇಜ್ಮೆಂಟ್ ಎದುರುಗುವೆ ಆಹ ಒಂದೊಂದ ಒಂದೊಂದು ಒಂದೊಂದು ಪ್ರಾಬ್ಲಮ್ ಗಳು ಮಾಡ್ಕೊತ್ತಾಳೆ ಇಲ್ಲಿ ನಮಗು ನುವೆ ಸಮಸ್ಯೆಯನ ಮಾಡ ಈಗ ಅವ್ರಿಗೆ ಎಲ್ರಿಗೂ ನಡುವೆ ನಿಜ ಯಾರು ಯಾರಿಗೂ ಗೊತ್ತಿಲ್ಲ ನಾನ್ ಹೇಳ್ತಾರದ್ ನಿಜನ ಅವ್ಳು ಹೇಳ್ತಾರದ್ ನಿಜನ ಭಗವಂತನಿಗೆ ಗೊತ್ತು
ಗೊತ್ತಾಗಲ್ಲ ಮ್ಯಾಮ್ ಅಲ್ಲಿ ಏನ್ ನಡೆದಿದೆ ನಮ್ಗೆ ಏನ್ ಗೊತ್ತು ಈಗ ಈಗ ನೀವು ಫೋನ್ ಮಾಡಿ ಹೇಳ್ದಾಗ ನಂಗೆ ಹಿಂಗ್ ಗೊತ್ತಾಯ್ತು
ಹ್ಮ್
ಹ್ಮ್
ಅದ ಹೇಳದು
ಹ್ಮ್ ಹಾಗಾದ್ರೆ ಇವತ್ ಮಾತಾಡ್ಸಲ್ವಾ
ಅವಳ ಆ ಇಲ್ಲಪ್ಪ ಅವಳ ಯಾವಾಗ್ಲುೂ ಮಾತಾಡ್ತ ತಲಕನ್ಗು ಇದು ನೀರು ಅವಳಿ ಎರಡು ವರ್ಷದಲ್ಲಿ ಆಾವತ್ತುೂ ಮಾತಾಡ್ಸಿಲ್ಲ ಅವಳ ಮಹಾರಸ್ಸ ಬಂದಿ ದ
ನಿಮ್ಗೆ ಸೇಮು ನೈನ್ತ್ ಟೆತ್ ನೈನ್ತ್ ಟತ್
ಅಷ್ಟತಿ ಹ್ಞ
ಹ್ಮ್ ಸರಿ ಸರಿ ಮಾಮೂಲಿ ಸ್ಟೇಟಸ್ ಬೇಸಿಸಸ್ ಸ್ಟೇಟಸ್ ಸಿ ಬಿ ಸಿ
ಹ ಕೆಳಗಡೆ ಒಂದ್ ನೈ ಎರಡು ನೈ ತ್ದಿದಿನ ಒಂದ್ ಮಾಡಿದ್ರು ಯಾಕ ಯಾಕೆಂದ್ರೆ ಏಳ್ ಏಳಕ್ಕೆ ಏಳ್ ಪೀರಿಯಡ್ ಹಾಕಿದ್ರಲ್ಲ ತುಂಬಾ ತುಂಬಾ ಬರ್ಡನ್ ಆಯ್ತಿತೆ ಅಂದಬಿಟ್ಟು ಒಂದ ಸೆಕ್ಷನ್ ಮಾಡಿದ್ರು ನೈನ್ತ್ನ್ ಒಂದ ಸೆಕ್ಷನ್ ಮಾಡ್ಬಿಟ್ಟು ಹಂಗಾಗಿ ಒಂದು ಫ್ರೀ ಪಿರಿಯಡ್ ಯಾವಾಗ ಫಸ್ಟ್ ಪೀರಿಡ್ ಅದು ಕ್ಲಾಸ್ ಟೀಚರ್ ಅಲ್ಲ ಅನ್ನದಕ್ಕೆ ಅಲ್ ಯಾರೇ ಬರ್ಲಿಲ್ಲ ಅಂದ್
ನೀವು
ಹಾ ಓೆ ಮೇಡ್ ಅಲ್ಲಿ ಹೋಗಿ ಮೇಡಮ್ ಇಲ್ಲಿ ಹೋಗಿ ಪಿ ಟಿ ಸರ್ ತಪ್ಪಲ್ಲ ನಾನು ಹೋಗಲ್ಲ ಆಥಾರೆ ಹ್ಞೂ ಓಕೆ ಮೇಡಮ್ ಓೋಗೆ ಓಕೆ ಮೇಡಮ್
ಹಾ
ಹಂಗಾಗಿ ಫ್ರೀ ಅನ್ನೋದು ಮ ಅದ್ರ ಜೊತೆಗೆ ವಾರ ಓಕೆ ಐದು ದಿನ ಸ್ಪೆಷಲ್ ಕ್ಲಾಸು
ಸ್ಪೆಷಲ್ ಕ್ಲಾಸ್ು ಯಾವ ಟೈಮಲ್ಲಿ ಮ್ಯಾಮ್
ಎರಡು ದಿನ ಬೆಳಿಗ್ಗೆ ಎರಡು ದಿನ ಸಾಯಂಕಾಲ ಒಂದುಿನ ಮೇಲೆ ಸಿ ಬಿ ಎಸ್ ಸಿ
ಹ್ಮ್ ಹ್ಮ್ ಹ್ಮ್ ಸಂಜೆ ಅಂದ್ರೆ ನಾಲ್ಕವರೆ ತನಕ ತಗೋತೀರಾ
ನಾಲ್ಕು ಮುಕ್ಕಾಲು ಗಂಟೆ ಇರಬೇಕು
ನಾಲ್ಕು ಮುಕ್ಕಾಲು ಹ ಸಿಲಬಸ್ ಎಲ್ಲ ಮುಗಸಿದ್ದೀರಾ ಅಲ್ಲ
ನಂದು ಸಿದು ಸ್ಟೇಟ್ ಅವ್ರಗೆ ಫಿಫ್ಟಿ ಪರ್ಸೆಂಟ್ ಂಟ ಆಗಿ ನೋಟ್ಸು ಎಲ್ಲ ಕಂಪ್ಲೀಟ್ ಮಾಡಸಿದ್ದೀನಿ ಇನ್ನು ಸಿ ಬಿ ಎಸ್ ಸಿ ಅವ್ರಿಗೆ ನೋಟ್ಸ್ ಎಲ್ಲ ಆವಾಗಲೇ ಕೊಟ್ಬಿಟ್ಟೆ ಒಂದು ಅರವತ್ತು ಪರ್ಸೆಂಟ್ ಮುಗಿಸಿದ್ದನಿ
ಸರಿ ಸರಿ
ಹ್ ಸೆಬಸ್ಸಏನವು ಪ್ರಾಪ್ತ ಅ ಗ್ರಾಮರಂಚುರು ಹೇಳಿಕೊಡಬೇಕು ಅದನ್ನ ಸಿಲಬಸ್ ಕಂಪ್ಲೀಟ್ ರಿಪೀಟ್ ಮಾಡ್ಬಿಟ್ಟು ಪರವಾಗಿಲ್ಲ ನೋಡು ಈ ಸಲ ಎಫ್ ಎ ಮುಂಚ ಇಷ್ಟ ಇಷ್ಟಂದನ್ ಸಿಲೆಬಸ್ ಕಂಪ್ಲೀಟ್ ಆಬಟ್ಟೈತೆ
ಬೇಗ ಮುಗಸಿದೀರ ನ್ ಇವ್ರು ಅಷ್ಟೇ ಪ್ರೈಮರಿಗೂ ಅಷ್ಟೆ ಚೆನ್ನ್ ಮಾಡ್ಬಿಟ್ಟಿದಿದ್ದಾರೆ ಇವಾಗ್ಲೇನೆ ಎರಡೆ ಎರಡ್ ಲೆಸ ತನ್ ಮಾಡಿ ರಿವಿಸನ್ ಕೊಟ್ಟಿ ಮಕ್ಕಳಿಗೆ ಯುಟಿ ಗಳು ಮಾಡ್ತಿದ್ದಾರೆ ತುಂಬಾ ಫಾಸ್ಟ್ ಆಗ ಹೋಗ್ತಿದ್ದಾರೆ ಮಾಮೀ್ಲ
ಹೌದುದು
ಹ್ಮ್
ಮಾಡ ಸಾವಿರ್ ಕೈಲಿ ನೀರ್ ಸಾಕು ಬೆೇರೆಗ್ ಏನು ಬೇಡ
ಹೌದು ಈ ಸಲ ಏನಂತ ಪ್ರಾಬ್ಲಮ್ ಇಲ್ಲ ಮ್ಯಾಮ್ ಚೆನ್ನಾಗಿ ಬರ್ ಕಡು ಬರ್ತಿದ್ದಾರೆ ಪ್ರೈಮರಿನೂ ಚೆನ್ನಾಗಿದೆ ಮ್ಯಾಮ್ ಈಸಲ
ಹ್ಮ್ ನಿಿನಪ್ಪ
ಪ್ರೈಮರಿ ಪ್ರೈಮರಿ ಚೆನ್ನಾಗಿದೆ ಎಂದೇ ಈ ಸಲ
ಹೌದೌದು ಇದು ಭಾವನನೇ ಟಾಸ್ಕ್ನ
ಯಾವ ಭಾವನಾ
ಭಾವನಾ ಭಾವನಾ ಅಂತ ನನ್ು ಸೇವ್ ಮಾಡಿರೋದು ಹ
ಹ್ಮ ಏ ಇಲ್ಲ ಮ್ಯಾಮ್ ಅವ್ರಗ ಯ ಹೇಳಿರೋದು ಇಲ್ಲ ಇಲ್ಲ ಯಾರು ಬೇರೆ ಭಾವನೆ ಇರ್ಬೇಕು ಹ್ಮಂ ಹ್ಮ
ಹ್ಮ್ ಸರಿ
ಬೇರೆ ಬೇರೆ ಭಾವನೆ ಇರಬೇಕು ಮಾ
ಮತ್ತೆ ಮನಲ ಇದೆಯಲ್ಲ ಹೆಂಗೆ ಅನ್ನಿಸ್ತ ಈಗ
ಇನ್ನೇನು ಮಾಮ್ ಮಾಂಬೂಲೆ ಸಲ್ ಅದೇ ಸಿ ಇಟಿಗೆ ಪ್ರಿಪೇರ್ ಆಗ್ತಿದ್ದೀನಿ ಅನ್ನಲ್ಲಾ
ಹ್ಮ್
ಟೈಮ್ ಸಿಕ್ತಾ ಸಿ ಇ ಟಿ ನೋಡ್ಕೊತಿದ್ದೀನಿ ಮ್ಯಾಮ್ ಹ್ ಮ್ಯಾಥ್ಸ್ ಓದ್ತಾ ಇದ್ದೀನಿ
ಹ್ಮ
ಏನು ಈ ಸಲ ಪಿ ಎಸ್ ಟಿ ಯಾರು ರೇಟಿಂಗ್ ಎಕ್ಸಾಮೇ ಮಾಡ್ಬೇಕು ಅಂತ ಡಿಸ್ಕಸನ್ ನಡೀತಿದೀ ಅಂತೆ ಮ್ಯಾಮ್
ಹ್ಮ್
ಹಂಗಾದ್ರೆ ಸ್ವಲ್ಪ ಕಷ್ಟ
ರಿಟರ್ನ್ ಎಕ್ಸಾಮ್ ಇಂಟರ್ವ್ಯೂ ಎಲ್ಲ ಇರುತ್ತಲ್ವ
ಇಂಟ್ರವ ಇರಲ್ಲ ಮ್ಯಾಮ ಮೊದಲೆಲ್ಲ ಅಬ್ಜೆಕ್ಟಿವ್ ೈಪ್ ಇರ್ತಿತ್ತು ಅಂದ್ರೆ ಒಂದ್ ಕ್ವನ್ಗೆ ಫೋರ್ ಆಪ್ಷನ್ ಯಾವ್ದು ಕರೆಕ್ಟ್ ಇದೆ ಆತರ ಇತ್ತು ಅಬ್ಜೆಕ್ಟಿವ್ ಟೈಪ್ ಆದ್ರೆ ಈ ಸಲ ಅವರು ರೈಟಿಂಗ್ ಎಕ್ಸಾಮ್ ನ ಇಬೇಕು ಮೀನ್ಸ್ಂದ್ರ ಈಗ ನಾವು ಕ್ವಶ್ನ್ರ್ ಕೊಡ್ತೀವಲ್ಲ ಮಕ್ಕ ಗೆ ಟೆಂತ್ ಮಕ್ಕಳು ಪಿ ಯು ಮರ ಬರ್ತ್ತಲ್ಲಾ ಹ್ಮ್ ಡಿಸ್ಕ್ರಿಪ್ಟಿವ್ ಟೈಪ್ ಕೊಟ್ಟು
ಹ್ಮ್
ಅದ್ರಿಂದ ನಾವು ಮೊದ್ಲ ಏನ್ ಮಾಡ್ತಿದ್ವಿ ಮಾಮೇಲೆ ಮೈನ್ ಮೇನ್ ಆಗಿರೋದ ಲ್ಲ ಅಂಡರ್ಲೈನ್ ಮಾಡ್ಡು ಒಂದೊಂದು್ರಡ್ ತರ ಓದಕೊಂಡು ಮೂವಯ್ತಿವು ಆದ್ರೆ ಈಗ ಮಾಮೂಲಿ ಟೆಂತ್ ಮಕ್ಳು ಪಿ ಯ ಮಕ್ಳು ಹೆಂಗ್ ಪ್ರಿಪೇರ್ ಆಯತಾರೆ ಹಂಗೆ ಪ್ರಿಪೇರ್ ಆಗ್ಬೇಕಕ್ ಈಗ
ಸರಿ ಸರಿ
ಹ್ಮಞ ಸ್ವಲ್ಪ ಕಷ್ಟ
ಹ್ಮ್
ಮತ್ತೆ ಮ್ಯಾಥ್ಸಲ್ಲಿ ಅಷ್ಟ ಟೈಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ಬೇಕು
ಹ್ಮ್ ಹೌದು ಮ್ಯಾಥಮೆಟಿಕ್ಸ್ ಅಂದ್ರೆ ಪ್ರಾಬ್ಲಮ್ಸ್
ಹ ಒಂದ್ ಸ್ಟೆಪ್ ಹೋಯ್ತು ಅಂದ್ರೆ ಟೋಟಲಿ ಆನ್ಸರ ರಾಂಗು ಹ್ಮ್ ಅದ್ರಿಂದ ಒಂದ ಸ್ವಲ್ಪ ಕೇರ್ಫುಲ್ ಗ ಮಾಡ್ಬೇಕು ಸೆವೆಂತ್ ಮ್ಯಾಥ್ಸ್ ಮಾಡ್ತಾ ಇದ್ದೀನಿ ಮ್ಯಾಮ್ ಇವಾಗ
ನ ಸೈನ್ಸ ಸೋಷಿಯಲ್ ಕನ್ನಡಾನು ಬರುತ್ತ
ಹ್ಮ್ ಎಲ್ಲ ಬರುತ್ತೆ ನ ಕನ್ನಡ ಹ್ಮ ಇಂಗ್ಲಿೀಷ್ ಗ್ರಾಮರ್ ಹೋಗ ಕನ್ನಡ ಇಂಗ್ಲೀಷು ಮ್ಯಾಥಮೆಟಿಕ್ಸು ಸೈನ್ಸು ಮತ್ತೆ ಇದು ದ ಕಂಪ್ಯೂಟರು
ಹ್ಮ್ ಹ್ಮ್ ಹ್ಮ್
ಸೈನ್ಸ್ ಅವ್ರಿಗಾದ್ರೆ ಮ್ಯಾಥಸ್ ಅಂಡ್ ಸೈನ್ಸ್ ಬರುತ್ತೆ ಸೋಸಿಯಲ್ ಅವ್ರಿಗಾದ್ರೆ ಸೋಸಿಯಲ್ ಮತ್ತೆ ಕನ್ನಡ ಬರುತ್ತೆ ಆಪ್ಷನಲು
ಹ್ಮ್ ಹ್ಮ್ ಹ್ಮ್
ಹ್ಮ ಸೋಸೆಲ್ಲ ಕಂಪೇರ್ ಬತ ಸ್ಸ ವ್ಯಸ್ ಈಸಿ ಅದೇ ಓದ್ತಿ ಸು್ನೆರಿ
ಇಲ್ಲ ಸುಮಾರು ಜನ ತಗತ್ತಾರೆ ಈ ಸಲ ಎಕ್ಸಾಮು
ಹ
ಎಲ್ಲ ಕಾಯ್ತಾವ್ರೀ ಯಾವಾಗ ಎಕ್ಸಾಮು ಕಾಲ್ಫರ್ ಆಯ್ತದೆ ಅಂದಕಳಿ ಅೌದಾ
ಹ್ಮ ಸುಮಾರು ಜನ ಯಾಕೆ ಮ್ಯಾಮ್ ಮ್ಯಾಕ್ಸಿಮಮ್ ಎಲ್ಲಾರ್ದು ಹೌದು ಯಾರದ್ರೇಕಾಗಿ ಎಲ್ಲ ಮ ಆಾಗಿದೆ
ಇದು ಯಜಮಾನ್ರದ ಏನು ಕ್ವಾಲಿಫಿಕೇಶನ್
ಎಜ ಮಾಡ ದೇವಸಿ ಮ್ಯಾಮ್ ಡಿಗ್ರಿ ಜೆಓ ಸಿಿ ಸರ್ವೇಯರು ಹ್ಮ್ ಹ್ಮ್ ಅವರು ಟೀಚಿಂಗ್ ಫೀಲ್ಡ್ಗೆಲ್ಲ ಬರಲ್ಲ ಮಾಮ್ ಅಷ್ಟು ಇಂಟ್ರೆಸ್ಟ್ ಇಲ್ಲ
ಕೀಚಿಂಗ್ ಇಷ್ಟ ಇಂಟ್ರೆಸ್ಟ್ ಇಲ್ಲ
ಹ್ಮ್ ಹ್ಮ್ ಅಡಿ ಗೆಂಗು ಅಷ್ಟು ಇದಿಲ್ಲ ಮ್ಯಾಮ್ ಪೆಸ್ಸೆಸ್ ಇಲ್ಲ
ಹ ಟೀಚಿಂಗಗೆ ತುಂಬ ಪೇೇಶನ್ಸ್ ಇರಬೇಕು
ಮತ್
ಅದು ಈಗಿನ ಮಕ್ಕಳ ಜೊತೆಗೆ ಹೊಡೆದಾಡಗಳಿಗೆ ಪಷನ್ಸ್ ಒಂದು ಮ್ಯಾಕ್ಸಿಮಮ್ ಹೌದು
ಹೌದು
ಹ್ಮ್
ಮತ್ತೆ ಮಾರ್ನಿಂಗು ಎಷ್ಟೊತ್ತ ಕೇಳ್ತೀರಾ ಹ್ಮ್
ಅದ ಕಣ್ ಮಾರ್ನಿಂಗ್ ಏನು ಒಂದು್ ಐದ್ ಗಂಟೆ ನಾಲ್ಕು ಮುಕ್ಕಾಲ್ ಹಂಗಿದ್ರೆ
ಎಲ್ಲಾ ಮಾಡಿ ಮುಗಸೋವ್ರಗ ಆಯ್ತ್ ತಿ ಮಾಡ್ಬಿಟ್ಟು ಹೊರಡಬೇಕಷ್ಟೆ
ಹ್ಮ್ ಹ್ಮ್
ಹೇಳಪ್ಪಾ
ಚಳಿ ಚಳಿ ಬೇರೆಂದೆ ಇವಾಗ
ಯೋ ಚಳಿ ಅಂದಂಗ ಆಯ್ತು ನಿಮ್ಗೆ ಆಮೇಲೆ ಏನ್ ಗೊತ್ತ ಅಯ್ಯ ರಾತ್ರಿಯಗು ಮುಕ್ಬಿಟ್ಟಲ್ಲ ಈಗೆ ನ ಹಿಂಗೆ ನಾನು ಹರಿಗ್ತಬೇಕು ಅಂತ ಗತಾ ಇತೀರ ಈಗ ನಾನು ಇತ್ತ ಕಡೆ ಸ್ಕೂಲ್ಂದ ಬಂದು ಅಡುಗೆ ಮನಗ್ ನಿತ್ಕೊಂಡ್ರೆ ಇವ್ರನ್ ಗಮನಿಸಕ್ಕ ಆಲ್ಲ ಇವನೊಂದ ಗಮಸ ಅಂದ್ರೆ ಅಡಗೆ ಮನದಲ್ಲಿ ಒಂದ್ ಲೋಟ ನೀರ್ ಕೊಡಕ ಒಬ್ಬರು ಇಲ್ಲ ಅಲ್ಲ ಇವತ್ತು ನಾನು ತ ತಡಿಯ ತಡಿಯಕ್ ಆಗ್ದ ನಾನು ಮನೆ ಕ್ಲೀನ್ ಮಾಡಿಲ್ಲ ಇವಳಗ್ ಫೋನ್ ಮಾಡ್ಬಿಟ್ಟು ಇದನ್ನು ಒಂಚೂರು ಮನ ಎಲ್ಲ ಕ್ಲೀನ್ ಮಾಡುವ ನಾನ ಇವತ್ತ ಏನು ಮಾಡಿಲ್ಲ ಅವಸರ ಬಂದೆ ಅಲ್ಲ ಸದ ಹೇಳದಕ್ಕೆ ಮಾಡಿ ಮಡಗ ಈಗ ಉಳಿ ಅದ್ರಿಂದ ಒಂಚೂರು ಕಾರ್ಕ ಬಂದು ಕಾರ್ಕ ಬತ್ತಾಳೆ ಏ ಮಾಡ್ತರ ಹ ಡಾಬು ಕೋಡು ನೀ ಬೇಕು ನಮಗು ಬ ಈಗ ವಯಸ್ಸು ಆತರ ಎಲ್ಲಾನು ಮಾಡ್ಕೊಂಡ್ ಹಯ್ತೀನಿ ಅನ್ನೋ ಒಂದು ಇಲ್ಲ ಬುಟ್ಟರು ಸಾಕು ನಮ್ದು ನೆಮ್ಮದಿಯಾಗಿ ಸಣ್ಣ ಬುಟ್ಟದ್ ಮಾಡ್ಕೊಂಡು ಹೆಂಗೋ ನೆಮ್ಮದಿಯಾಗಿ ಹೋಗೋಣ ಅನ್ಸ್ತೆ
ಹ್ಮ್ ಹೌದು ಎಷ್ಟು ಮ್ಯಾಮ್ ನಿಮ್ಗೆ ನಲ್ವತ್ತೈದಾ
ಏ ನಲ್ವತ್ತೊಂಬತ್ತು
ನಲ್ವತ್ತೊಂಬತ್ತು ಹೊಂದು ವರ್ಷ ಬಂದ್ರೆ ಫಫ್ಟಿ ಹ್ಮ ನಡದ್ರಿ ಚಾನ್ಸ್ ಹಾಫ್ ಸೆಂಚುರಿ
ಅಷ್ಟತಿ
ಹ ಹ ಆದ್ರೂ ಗ್ರೇಟ್ ಮ್ಯಾಮ್ ನೀವು
ಪ ಎ ಗ್ರೇಟ್ ತ